ಹಲೋ
ಹಾ ಗುಡ್ ಆಫ್ಟರ್ನೂನ್ ನಿಮ್ಗು.
ತಾ ಇದ್ದೀರಿ.
ಏನು ಮಾಡ್ತಾ ಇಲ್ಲ ಕುತತ್ತಿದ್ವಿ ನೀವೇನ್ ಮಾಡ್ತಿದ್ದೀರಾ.
ನಾವ್ ಹಂಗೆ ಅಡ್ಡ ಆಗಿದೀ ನೋಡವ್ವ.
ಹೌದಾ ಮಲಿ
ಹ್ಮು ಮಲ್ಕೊಂಡಿದ್ದೀವಿ ಹಂಗೆ. ಯಾಕ ಸೊಂಟ ನೋಯ್ತಿತ್ತ ಹಂಗೆ ಮನಿಕೊಂಡಿದ್ದೀವಿ. ಪಾಪು ಏನ್ ಮಾಡ್ತಾ ಇದ್ದಾನೆ.
ಪಾಪು ಹಂಗೆ ಆಟಾ ಆಡ್ತಾವನೆ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ. ದಬಕೊಂಡ್ ದಬಕೊಂಡು. ಹ್ಮು
ಕೊಯ್ಯ ಕೊಯ್ಯ ಅಂತಾನೆ ಸು ಹಾ.
ಎದ್ದೇಳೋದು ಮಲ್ಕಳೋದು ಎತ್ಕೋಬೇಕು ಮಲ್ ಹ್ಮು ಎತ್ಕೊಂಡ್ ಕುತ್ಕೊ ಅಂತಾನೆ ಅವನು.
ಹ್ಮು ರೂಢಿ ಆಗ್ಬಿಟ್ಟ ಚಿನ್ನಿ ಕೆಲ್ಸ ಮಾಡಾಕ್ ಬಿಡೋದಿಲ್ಲ ಬಿಡ ಅವ್ನು. ಹ್ಮು ನಾವ್ರಜ್ಜಿ ಎತ್ಕೊಂಡ್ ಕೂತ್ಗಳದೇ ಮನೇಯಲ್ಲಿ. ಎಂತ ಅಭ್ಯಾಸ ಮಾಡಿಸಕೋ ಬಂದಿರಿ ನೀವು ಅಂತ ನಿತ್ಕಂತಾಳ ನೋಡು. ಹೋದ್ಮೇಲೆ ಅ ಹಂಗ್ ಆಗುತ್ತ್ ಕಥೆ.
ಅ ನೋಡು ಕೊಯ್ಯ ಕೊಯ್ಯ ಕೊಯ್ಯ ಅಂತಾದನೆ ಇವತ್ತು.
ಹ್ಮು ಮತ್ತೆಪ್ಪಾ ಅಮ್ಮರ ಹೆಂಗ್ ಏನ್ ಮಾಡ್ತಾ ಇದ್ದಾರೆ. ಆ ಆಮ್ಮ ಮನೆ
ಅಪ್ಪಾಜಿ ಅಂಗೆ ಫೋನ್ ನೋಡ್ಕೊನ್ ಕೂತತ್ತಿ.
ಹೌದಾ ಹ ಹ್ಮ್ ಹ್ಮ ಹ್ಞ ಮತ್ತೆ ಅಜ್ಜಿ ನಿಮ್ಮ ಅತ್ತೆವು ಫೋನ್ ಮಾಡಿತ್ತಾ
ಹ್ಮ ಮಾಡಿದ್ದ ಬೆಳಿಗ್ಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿಸಿ
ಹಾ ಹಾ ಹಾ
ಪಾಪುಣ ಹ್ಞ
ಕಳಸಿ ಕೊಡ್ರಿವಾ ಅಂತಿದ್ರ
ಹ್ಮ ಇನ್ನು ಏನ ಅದ್ರ ಬಗ್ಗೆ ಹೇಳಿಲ್ಲ ಇವರಪ್ಪ ಬಾ ಈ ಹುಣ್ಣಿವೆ ಎಷ್ಟ್ರಲ್ಲೇ ದಿಸ್ಸ ಚಲೋ ಐತಿ ಚೆನ್ನಾಗಿದ್ದಾವೆ ಚೆನ್ನಾಗಿದ್ದಾವೆ ಬನ್ನಿ ಬನ್ನಿ ಅಂತಾಯಯ್ತು
ಹೌದಾ ನಾವ್ ಒಂಬತ್ ತಿಂಗಳು ತಕ ಬರಲ್ಲ ಬರಲ್ಲ ಅನ್ಬೇಕಾಯ್ತು ನೀನು ಹ್ಮ
ಬರಲ್ಲ ಅಂತಿದ್ದೆ ನೋಡಣ ನೋಡಣ ಅಂತ್ ಅಂದ್ರ ಸುಮ್ನಾಗಿದಾರ ಹ್ಮ್
ಅದೇ ಈಗ ಅಂದ್ರೆ ಸೀಸರಿನ್ ಆಗೈತಲ್ಲ ಅದಕ್ಕೆ ಜಾಸ್ತಿ ಇದ್ ಮಾಡಾಕ್ ಹೋಗಬಾರ್ದು ಕುತ್ಕೊಳ್ಳೋದು ಎಲ್ಲಾ ಮಾಡ್ಬಾರ್ದು ಅಂತಾರೆ ಹಂಗಾಗಿ ಅ ಬಂದ್ರು ಅಲ್ಲಿಪಾ ಕೆಲ್ಸ ಎಲ್ಲಾ ಕೊಂಡು ಇರ್ಬೇಕತ್ತೆ ಅಂತ ಹೇಳು ಏನಂತ ಅಂತ ನೋಡು ನಮ್ಮವು ಅಡಗೆ ಎಲ್ಲಾ ಮಾಡ ಕೋಂ ತಳ್ ಬಾ ನೀನ್ ಪಾಪ ಅಷ್ಟೇ ಎತ್ತುಕೊಂಡು ಕುತ್ ಅಂತ
ಮತ್ತೆ ಮಾಡು ಅಂತಾನ ಆ
ಅದೇ ಅಲ್ಲಿ ಇನ್ನು ಸುಮ್ಮ ಊರಕ ಆಗೆಲ್ಲ ಕುಂಡ್ರಕಲ್ ಬಿಡ್ರಿ ಆ ಅತೆವನ್ ಕೈಲ್ಲೇ ಅಷ್ಟೇ ಮಾಡಸ್ಕಂದು ಅಂತ ಅನ್ಬೇಕು ಹ ಹಂಗಂದು ಇ ಮಾಡ್ಕೊಬೇಕ ಅಷ್ಟೇ ನಾವು
ಹ್ಮ್
ಆದ್ರಿಂದ ಇದ ಮಾಡ್ಕೊಂಡು ಹೇಳದ್ರೆ ಅವ್ರಸ ಗೊತ್ತ ಕತ್ತಾರೆ ಹ್ಮ
ಅವ್ರ ಮನೆ ಒಂದ ಹೊರ್ಗಡೆ ಇರೋದಕ್ಕೂ ಬೇಜಾರಾಗತ್ ನಮ್ಗೆ ಬೇಜಾರಾಗತ್ ನಮ್ಗೆ ಅಂತ
ಹ್ಮ ಹಾ ಹೌದಾ
ಲ್ಲ ಹ್ಮ್ ಈಗ ಅವರು ಹೋಗ್ತಾರೆ ಸ್ಕೂಲ್ ಷ್ಟು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಹೋಗ್ತಾರಲ್ಲ ಅವರು ಮುಂದಿನ ತಿಂಗಳು ಹ್ಮ್ ಹ್ಮ್ ಅದಿಕ್ಕೆ ಇವಾಗ ಸ್ಟಾರ್ಟ್ ಮಾಡದ್ರೆ ಅಲ್ಲಿಗ್ ಬರ್ತಾರ ಅವರು ಅಂತ
ಓ ಅಂಗೆ ಹೌದಾ ಓ ಕಷ್ಟ ಆಯ್ತಂಗರ ಹ್ಮ್ ಹ್ಮ್ ಮತ್ತೆ ಹೊಲಕ್ಕ ಏನಕ್ಷರಂತೆ
ಹೋಲಕ್ಕೆ ಅದೇ ತರಕಾರಿ ಬೆೇಳೆ ಹಾಕಿದೀವಿ ಅಂದರು ಮುಳ್ಗಾಯಿ ಇದು ಬದನಕಾಯಿ ಟೊಮೊಟೊ ಮತ್ತ ಮತ್ತ ಇನ್ನೊಂದ ಎಂತದ ಅಂದ್ರಪ್ಪ ಆಮೇಲೆ ಕೊತ್ತಂಬರಿ ಕರಿಬೇವು ಅದನ್ನ ಹಾಕಿದ್ದಾರೆ ಮತ್ತೆ ನುಗ್ಗೆಕಾಯಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾಕಿದ್ದಾರೆ ಅಷ್ಟೆ ಅಲ್ಲಿ ದೂರ ಆಗುತ್ತದ ಅವ್ರಿಗೆ ತುಂಬಾ ಹ್ಮ ಹೋಗಕ್ಕೆ ಬರಕ್ಕೆ ಲ್ಲ ಆಗಲ್ಲ
ಹೌದಾ ಮತ್ತೆ ಬೇರವ್ರ ಕೈಲಾರ ಕೊಟ್ಟದ್ ಅದ ಹೊಲ ಇದ್ ಮಾಡಕ್ ಬಿಡ್ಬೇಕಯ್ತು
ಹಂಗೆ ಮಾಡ್ತಿದ್ರಪ್ಪಾ ಈ ಸಲ ನಾವೇ ಮಾಡಣ ನಾವೇ ಮಾಡಣ ಅನ್ಕೊಂಡ್ ಅವ್ರೇ ಮಾಡ್ತಾ ಇದ್ದಾರೆ ಏನೇನ್ ಮಾಡಿದಾರ ಹ್ಮ್..
ಹ ಮತ್ತ್ ದೂರ ಆಗತ್ತ ಅಂದ್ರ ಬರೋದ ಹೋಗೋದೇ ಆಗೋಗುತ್ತಲ್ಲ.
ಹ್ಮ್ ಬರಕ್ಕೆ ಹೋಗಕ್ಕನೆ ಆಗೋಗುತ್ತೆ.
ಹ್ಮ ಹಾ ಹ್ಮ್ ಅಲ್ಲಿ ಚೆನ್ನಾಗ್ ಬೆಳೆ ಬರು ತತಂದ್ರೆ ಅತ್ಲಾಕ್ ಜೋಳ ಗೀಳ ಇಂಥವ್ ಹಾಕ್ಬೇಕಾಯಿತ್ತು.
ಅಲ್ಲೇ ಇದ್ದು ಮಾಡ್ಬೇಕಲ. ಜೋಳನೇ ಹಾಕಿದ್ರು ಇದರ್ದು ಗೋವಿಂಜೊಳದ. ಲ್ಲಾ ಇದು ಲಾಸ್ಟ್ ಟೈಮ್ ಅದು ತಕೊಂಡು ಈ ಸಲ ಮ ಮತ್ತೆ ಹಾಕಿರೋದು ಬೋರ್ ಐತೆ ಅಂತ ಹೇಬಿಟ್ಟು ಹ್ಮ್. ತರಕಾರಿ ಹಾಕಿದಾರೆ ಈಗ.
ಹೌದಾ ಬೋರ್ ಐಯ್ತಾ ಹ. ಹ್ಮು ಅಂಗಾಗಿ ಹಾ ಹಾ ಹಾ. ಅಂದ್ರೆ ಹೋಗೋದು ಬರೋದು ಯಾರ್ ಮಾಡ್ತಾರಂಗರ ಅಲ್ಲಿಗೆ.
ಯ ಅವ್ರಪ್ಪ ಅವ್ರಪ್ಪ ಅಲ್ಲೇ ಇರ್ತಾರೆ ಒಂದೆರಡ್ ದಿವ್ಸ ಅಲ್ಲೇ ಇದ ಬಿಟ್ಟು ಹೋಗ್ ಬರ್ತಾರೆ ರೊಟ್ಟಿ ಎಲ್ಲ ತಗೊಂಡೋಗಿರ್ತಾರ ಇಲ್ಲಿಂದ.
ಹ್ಮ ಹ್ಮ ಹ್ಮ
ಅಲ್ಲೆಲ್ಲ ಅಲ್ಲೇ ಅವರೇ ಅಡ್ಗೆ ಮಾಡ್ಕೊಂತಾರೆ ರೊಟ್ಟಿ ಒಂದು ಬಿಟ್ಟು ಅನ್ನ ಸಾಂಬಾರ ಮಾಡ್ಕೊ ಥರವರು.
ಹೌದಾ ಹ್ಮಾ.
ರೊಟ್ಟಿ ಮಾಡ್ಕೊಂಡ್ ಉಣತಾರ ಹ್ಮ್.
ಹಾ ಹಾ ಹಾ ಹಾ ರೊಟ್ಟಿ ಏನ್ ಇಲ್ಲಿಂದಾನೇ ಕೊಟ್ಕಳ್ಸತೀರಾ.
ಹ್ಮ್ ಮನೆಯಿಂದಾನೇ ಮಾಡ್ಕಟ್ ಕಳ್ಸಿರ್ತಾರ.
ಹ ಹಾ ಹಾ ಎನ್ನೇನು ಅನ್ನ ಸಾಂಬಾರು ಅವ್ರು ಮಾಡ್ಕೊಂತಾರೆ.
ಹಾಂ ಮಾಡ್ಕೊಂತಾರೆ ರಾತ್ರಿ ಮುದ್ದೆ ಮುದ್ದೆ ಮಾಡ್ಕೊತಾರೆ ಅವರು ಹ್ಮ್ ರೊಟ್ಟಿ ಹಗ್ಲತ್ ಊಟ ಮಾಡ್ತಾವಿ.
ಹ ಕೆಲ್ಸ ಮಾಡ್ಕೊಂಡಿದ್ದವ್ರಲ್ಲ ಒ ತಗಡರ್ ಮೈನ್ಸಲ್ಲ ಅವಾಗ ಮೊದ್ಲು.
ಹ್ಮ್ ಹ್ಮ ಹ್ಮ ಅವ್ರಿಗೆ ರೊಟ್ಟಿ ಮುದ್ದೆನೆೇ ಬೇಕು. ಮತ್ತೆ ತಿಂಡಿ ನಾಷ್ಟ ಗೀಷ್ಟ ಹೋಗಲ್ಲ.
ಹ್ಮ ಹ ಹಾ ಹಾ
ಹ್ಮ್
ಹಂಗಾಗಿ ಹ್ಮ ಅಂದ್ರೆ ಬೆಳಿಗ್ಗೆ ಟೈಮು ಇದನ್ನೇ ಮಾಡ್ಕೊಬಿಡ್ತಾರೆ.
ಹಾ ರೊಟ್ಟಿ ಇಲ್ಲಾಂದ್ರೆ ಮುದ್ದೆನೆೇ.
ಹ್ಮ ಹಾ ಹಾ
ಹ್ಮ್ ರೊಟ್ಟಿ ಇತ್ತಂದ್ರೆ ರೊಟ್ಟಿ ಹ್ಮ್.
ಹ್ಮ್ ಹ್ಮ್ ಹ್ಮ ಅದೇ ಅವರು ಮೊದ್ಲು ಹಂಗಾಗೆ ಅವ್ರು ಗಟ್ಟಿ ಇರೋದ್ ಕಣವಾ. ಯಾಕ್ ನಮ್ಮಂಗೆ ನಾವ್ ಬರೀ ತಿಂಡಿ ತಿಂಡಿ ಅನ್ಕೊಂಡ ಚಿತ್ರನ ತಿಂದ್ವಾ. ದೋಸೆ ತಿನ್ನುವ ಅಂತ ಅನ್ಕೊಂಡ್ ಅನ್ಕೊಂಡ್ ನಾವಿದೀವಿ ಅವರುಗಳು ಮುದ್ದೆ ರೊ ಟಿ ಇಂತಾವ್ ತಿನ್ಕೊಂಡ್ ತಿನ್ಕೊಂಡ್ ಗಟ್ಟು ಮುಟ್ಟಾಗಿ ಇದಾರ ಅವರು ಹಂಗಾಗೆ ಅವರು ಹ್ಮ. ಈಗ್ಲವ್ರು ಯಾರಿದಾರವಾ ಗಟ್ಟಿ ಇದಾರೆ. ಎಲ್ಲ ಜೊಳ್ಳೆ ಒಂತರ ಅದೆಂತದ ಪೀಜಾ ಬರ್ಗರು ಅಂತ ತಿಂತಾರಲ್ಲ ಅವ್ರ ಹೇಳಂಗೇ ಇಲ್ಲ ಏನಾದ್ರ ಎತ್ತಿಡ್ರಿ ಅಂದ್ರೆ ನಮ್ ಕೈಲಾಗಲ್ಲಪ್ಪಾ ಅಂತಂತಾರೆ. ಪೀಜಾ ಬರ್ಗರ್ ತಿನ್ಕೊಂಡಿದ್ದವ್ರು ಹು ಹಂಗೆ ಏನರ ಒಂದಚೂರು ತೂಕ ಎತ್ರಿ ಅಂದ್ರ ತೂಕ ಎತ್ತಕ್ ಆಗಲ್ಲ ಅವ್ರ ಕೈಲಿ
ಹ್ಮು
ಸುಟಿ ಇರಲ್ವಲ್ಲ ಅವರು ಹಾಗಾಗಿ ಇದ ಮಾಡಲ್ಲ ಸಾಮನ್ಯ ಮುದ್ದೆ ಊಟ ಮಾಡ್ಕೊಂಡಿರ ಅಂತವ್ರು ನೋಡು ವಯಸ್ಸಾಗಿರೋರ ಎತ್ತಿಡಕ್ ಓಡ್ ಬರ್ತಿರ್ತಾರೆ ಹ್ಮ ನಮ್ಗೆ ಏತ್ತಕ್ಕ ಆಗ್ತಾ ಇಲ್ಲ ಅಂದಾಗ
ಹ್ಮ ಹ್ಮ್ ಹ್ಮ್ ಹೌದು ಹಾ ಹಾ ಹ ಮತ್ತೆ ಹೇಳ್ಬೇಕು ನೀವೇ.
ಹ್ಮ್ ನಾವಾ ಈಗ ನೀರ್ ಕುಡಿತವ್ರೆ ಬಿಂದಮ್ಮರು ನನ್ನ ಮಗಳ ನೀರ ಕುಡಿತಾಇದಾಳೆ ಕುಡದಾದ್ಮೇಲೆ ಇತ್ತ್ ಬಾಟಲ ಎಲ್ಲ ಇಟ್ ಬುಟ್ಟು ಈಗ ಹಾಸಗೆ ನೋಡ್ಬೇಕು
ಓ ಓ ಹಾಸಗೆ ಟೈಮ್ ಆಯ್ತ್
ಹಾಸಗೆ ಟೈಮ್ ಆಗಿತ್ತ್ಯಾ ಮಲಗಿ ಬುಡ್ಡ
ಕೋಳಿ ಕೋಳಿ
ಕೋಳಿ ಎಲ್ಲಾ ಹೊರಗಡೆ ಇದಾವ ಚಿನಿ
ಹೌದಾ ಯಾರು ಕೂತಿಲ್ವ ಇವತ್ತು.
ಅವರು ದೊಡಮ್ಮ
ದೊಡಮ್ಮ ಮಕ್ಕೊಂಡೆತ ಕಣ್ಣವ್ವಾ ದೊಡ್ಡಮ್ ಮಲಕೊಂಡೈತೆ ಹ್ಮ್ ಹಂಗೆ ಅಡ್ಡ ಆಗೈತೆ ನಿಮ್ ದೊಡ್ಡ ಈಗ ನಾಕ ಗಂಟೆ ಆಯ್ತಲ್ಲ ಒಡ್ಕೊಂಡ್ ಹೋಗ್ಯಾರ ಅಕಡೆ ಹು ಆಡ್ಮರಿಗಳನ ಹ್ಮು ವಡ್ಕೊಂಡು ಹೋದ್ರು ಅದಕ್ಕೋಸ್ಕರ ಮಾಮ ಹೋದ್ರಪ್ಪ ಡ್ಯೂಟಿಗ ಅಲ್ಲಿ ಏನ ಬ್ಯಾಂಕಲ್ಲಿ ಕೆಲ್ಸ ಐತೆ ಅನ್ಕೊಂಡ್ ಹೋದ್ರು ಅದೇನ ಸಯ ಇದ್ ಕೊಡ್ಬೇಕು ಅಂತ ಹೇಳ್ಕೊಂಡ ಹೋದ್ರು.
ಊಟ ಊಟ ಊಟಕ್ಕ ಬಂದಿದ್ರ ಏನಿಲ್ವಾ
ಊಟ ಮಾಡ್ಕೊಂಡ್ರು ಅಡ್ಗೆ ಇತ್ತಾ ಅಡ್ಗೆ ಮಾಡಿದ್ದೆ ಮುದ್ದೆ ಅನ್ನ ಸಾ ಅನ್ನ ಸಾಂಬಾರು ಊಟ ಮಾಡ್ಕೊಂಡ್ರು ಅದ್ಕೆ ನಾನ್ ಬ್ಯಾಂಕ್ ಹೋಗಬೆ ಕಣವ ಕೆಲ್ಸ ಇದೆ ಒಂದ್ ಸ್ವಲ್ಪ ಅಲ್ಲಿ ಏನೋ ಸೈನ್ ಹಾಕ್ಸದ ಐತಂತೆ ಅದಕ್ಕೆ ಹೋಗ್ಬೇಕ್ ನಾನು ಅಂತ ಹೇಳಿ ಹೋದ್ರು
ಹೌದಾ
ಸರಿಯಪ್ಪಾ ಅಂತೇಳಿ ಕಳಸದ್ವಿ ನಾವು ಊಟ ಮಾಡ್ಕೊಂಡು ಹಂಗೆ ಅಡ್ಡ ಆಗಿದ್ದೀವಿ.
ಹು
ಹ್ಮ್ ಮತ್ತೆ
ಹು ಮತ್ತೆ ಹೇಳ್ಬೇಕು ನೀವೆ.
ಎಲ್ಲಾ ನಾವೇ ಹೇಳ್ತಾ ಇದ್ರೆ ನೀನ್ ಏನ್ ಹೇಳ್ತೀಯಾ ನಿನ್ ಮಾಮ ಮಗ ಏನ್ ಮಾಡ್ತಾ ಇದ್ದಾನೆ
ಮಗ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ನೋಡ್ತವನೆ.
ಅಲ್ಲಾ ಜೋಗಲ್ಯಾಗ ಹಾಕಿದ್ರೆ ಸುಮ್ನಿರಲ್ವಾ?
ಅಯ್ಯೋ ಆ ಜೋಗಲ್ಯ ಇಡ್ಕೊಂಡ ಇಡ್ಕೊಂಡ ಎದಳಕ್ ನೋಡ್ತಾನೆ.
ಇನ್ನೊಂದು ಸ್ವಲ್ಪ ದಿವಸ ಅಟೆ ಜೋಗಾಲಿ ಇಂದೆನೆ ನ್ಯಾತ್ ಬಿಡ್ತನ್ ಫಸ್ಟು. ಅವನ ಏನಿದ್ರೂ ಕೆಳಗ್ ಬಿಟ್ಬಿಡು ಪಾಪ ಉಲ್ಟ.
ಕರ್ಕೊಂಡು ಸೈಡಗೆ ಮಲಗಿಸಿರ್ತಿವಲ ಸೈಡ.
ಅಲ್ಲ ಅವನನ್ನ ನೆಲಕ್ಕೆ ಒಂದ್ ಇದನ್ನ ಹಾಸಿ ಫುಡು ಉಲ್ಟ ದಬಾಕ್ಬಿಟ್ಟು ಬಿಟ್ಟ ಬಿಡು ಅವ್ನ್.
ಇರ್ತಾನೆ ಒಂದ ಐದ ನಿಮಿಷ.
ಉಲ್ಟಾ ಮನಿಕಂಡು ಈಜಕೊಂಡ ಬಂದಂಗ ಬರ್ಲಿ ಅವ್ನು.
ಇಲ್ಲ ಇಲ್ಲ ಐದೇ ನಿಮಿಷ ಹಂಗೆ ಸ್ಟಾರ್ಟು ಆಮೇಲ್ ಮತ್ತೆ. ಮತ್ತೆ ಕೊಯ ಕೊಯ್ಯ ಕೊಯ್ಯೋ ಅಂತ
ಹೌದಾ ಅವನು ಈಜ್ ಇಚ್ಕೊಂಡ್ ಇಚ್ಕೊಂಡ್ ಬರಂಗ್ ಮಾಡು ಅವ್ನಿಗೆ ಸರಿ ಆಗತ್ತ ಅವಾಗ ಹ ಯಾಕಂದ್ರೆ ಅವನೇ ಬರ್ಬಕ್ ಹುಡ್ಕಂಡು ಈಚ್ಕೊಂತ.
ಹ್ಮ್
ಹ್ಮ್ ಇಲ್ಲೇ ಇದ್ದರೆ ನಮ್ ಮಮ್ಮಿ ಅಂತ ಹಾಂಗ್ ಮಾಡು.
ಅಯ್ಯೋ
ಅವಾಗ ಏನಾಯ್ತು ಈಜಿ ಈಚ್ಕೊಂಡ್ ಬತ್ತ ನೋಡು. ಆ
ಇವಾಗ ಮಂಗಸಿದ್ನಾ ತೊಡೆ ಮೇಲ್ ಮನ್ಸ್ಕೊಂಡಿದ್ನಾ ಸಾಕಾಯ್ತ ಅವ್ನಿಗ್ ಮಾತ್. ಮತ್ತೆ ಎಬ್ಬಿಕೊಂಡು ಮತ್ ಬೇರೆತರ ಪೊಸಿಷನ್ ಅಲ್ಲಿ ಕೂರಿಸ ಬೇಕ ಇವಾಗ ಹ ಹೂ ಹೂ. ಹಾ ಒಂದೇತರ ಇರ್ಬಾರದು.
ಅಲ್ಲ ನೀ ಅತ್ತೆ ಅಂಗರೇ ಚೆನ್ನಾಗ್ ಪೊಜಿಷನ್ ಕೊಡ್ತಾರ ತಕೊ ಅಲ್ಲಿಗೆ ಹೋದ್ಮೇಲೆ.
ಕುರಿಸ್ಬೇಕು ಕೂರ್ಸಿದ್ರೆ ಮತ್ತ್ ಮಲಗಿಸ್ಬೇಕು ಎಬ್ ಮಲ್ಗಸಂಗಿಲ್ಲ ಜಾಸ್ತಿಯ ಮತ್ತೆ ಅದ್ರಲ್ಲೇ ಎದ್ದು ಓಡಾಡ್ಬೇಕು. ಆಯ್ತಾಯ್ತ.
ಓಕೆ